ನಮಸ್ಕಾರ.
ಹೇಗಿದ್ದೀರಾ?
ಹೇಗಿದಿರಾ?
ನಾನು ಚೆನ್ನಾಗಿದ್ದೀನಿ.
ಊಟ ಮಾಡುದ್ರಾ?
ಹಾ ಆಯ್ತು ನಿಮ್ದು?
ಆಯ್ತು.
ಏನ್ ಮಾಡ್ತಿದ್ದೀರಾ.
ನಾನು ಮೋಡ ಕವಿದ ವಾತಾವರಣ ನೋಡುತ್ತಿದ್ದೇನೆ.
ಹ ನಾನು ಸಹ ಕಿಟಕಿ ಪಕ್ಕ ಕೂತು ಹಾಗೆ ಮಳೆ ಬರುವುದನ್ನು ನೋಡುತ್ತಿದ್ದೇನೆ.
ಹೌದಾ
ಹಾ
ಹೌದಾ ಅಂದೆ.
ಏನು ನಿಮ್ಮ ಧ್ವನಿ ಕೇಳತಿಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ.
ನಿಮ್ದು ತಾನೇ ಏನಾಯ್ತು ನಿಧಾನವಾಗಿ ಕೇಳಿಸುತ್ತಿದಯಲ್ಲಾ.
ಈಗ
ಹಾ ಕೇಳಿಸುತ್ತಿದೆ.
ಹಾ ಏನ್ ಮಾಡದ್ರಿ ನಿಮ್ಮ ಅಭ್ಯಾಸ ಮುಗೀತಾ.
ಸ ಮಾಡಬೇಕು
ಏಕೆ ನಿಮ್ಮ ಪರೀಕ್ಷೆ ಬಗ್ಗೆ ಚಿಂತೆ ಇಲ್ಲ. ನಿಮಗೆ
ಚಿಂತೆ ಇದೆ ಹೋಗಿ ನೋಡಿದೆ ಬಟ್ ಆದರೆ ಆದರೆ.
ಹ್ಮ್
ಫೋನು ಒಂದೇ ಸಲಿ.
ಏನು
ನನ್ನ ಫೋನು.
ನಿಮ್ಮ ದೂರವಾಣಿ ಸರಿ ಇಲ್ಲವೇ.
ಅದಕ್ಕೋಸ್ಕರ ಒಂದೇ ಸಲ ಬ್ಯಾಟರಿ ಹಾಕೊಂಡು ಓದಕೆ ಕೂರೋಣ ಅಂತ.
ಹ್ಮ್ ಹ್ಮ್
ಹಾ
ನೋಡಿ ನಿಮಗೆ ಹೇಗೆ ಅನ್ನಿಸ್ ಹಾಗೆ ಮಾಡಿ
ಆ ಈಗ ಬ್ಯಾಟರಿ ಇಲ್ಲದಿದ್ದರೆ ಮತ್ತೆ ತಿರ್ಗ ಓದುವುದಕ್ಕೆ ಸರಿ ಹೋಗುವುದಿಲ್ಲ ಅದಕ್ಕೆ.
ಹ್ಮ್ ಹ್ಮ್ ಯಾವ ವಿಷಯದ ಬಗ್ಗೆ ನಿಮಗೆ ಪರಿ ರಿಕ್ಷೆ ಇದೆ.
ಲೆಕ್ಕಾಚಾರದ ಬಗ್ಗೆ
ಹೌದಾ ಅದು
ಕ್ಯಾಲ್ಕುಲೇಟರ್ ಅಂತ ಒಂದು ಇರುತ್ತದೆ. ಅದರನ್ನು ಉಪಯೋಗಿಸಿ ನಾವು ಮಾಡುತ್ತೇವೆ.
ಹಾ
ಹ್ಮ್
ಮತ್ತೆ ಏನು ಸಮಾಚಾರ ನಿಮ್ಮ ಕಡೆ ಮಳೆ ಬರುತ್ತಿದೆಯೆ.
ನಿಮ್ಮ ಕಡೆ
ನಮ್ಮ ಕಡೆಯೂ ಸಹ ಜೋರಾಗಿ ಆರು ಗಂಟೆಯಿಂದ ಪ್ರಾರಂಭವಾಗಿದೆ ಫುಲ್ಲು ಕತ್ತಲು ಕಡೆದ ವಾತಾವರಣ.
ನಾನು ನೋಡಿ ವಾತಾವರಣ ತುಂಬಾ ತುಂಬಾ. ಆಗ್ಬಿಟ್ಟೆ
ಹ್ಮ್
ಮೂರು ಗಂಟೆ ಆಗಿದೆ ನೋಡಿದರೆ ಆರು ಗಂಟೆ ತರ. ಅನಿಸುತ್ತಿತ್ತು
ಆಗಲೇ ಮೂರುವರೆ ಸಮಯ ಆ ಸಮಯದಲ್ಲಿ ಫುಲ್ ಕತ್ತಲು ಕತ್ತಲು.
ಹೌದು
ಆದರೆ ವಾತಾವರಣವನ್ನು ನೋಡಿದರೆ ಏಳಗಂಪು ಹಾಗಂತ ಅನಿಸಿ.
ಹಾ ಅದಕ್ಕೆ ಭಯ ಆಗುತ್ ಎಷ್ಟು ಬೇಗ ಆಗೈತೆ ಅಂತ್ ದಿನ ದಿನ ಹೇಗೆ ದಿನ ಹೇಗೆ ಕಳಿಯುತ್ತದೆ ಎನ್ನುವುದೇ ಗೊತ್ತಾಗಲ್ಲಲ್ಲ ಅಲ್ವಾ.
ಹಾ ಖಂಡಿತಾ. ಹೇ ಯಾವ್ ತರ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ ಆದ್ರೆ ಸಮಯ ಮಾತ್ರ ಬೇಗ ಬೇಗನೆೇ ಹೋಗುತ್ತಿದೆ.
ಹೌದು
ಹ್ಮ್ ಮತ್ ಹೇಳಿ ಏನಾದ್ರು ಕೇಳಣಲ್ಲ.
ನಿಮ್ಮ ಪರೀಕ್ಷೆಗಳು ಯಾವಾಗ. ನಿಮ್ಮ ಪರೀಕ್ಷೆಗಳು
ನಮ್ಮ ಪರೀಕ್ಷೆಗಳು ಮುಂದಿನ ತಿಂಗಳು ಪ್ರಾರಂಭವಾಗುತ್ತವೆ.
ಹ್ಮ್ ನೀವು ಸಿದ್ಧವಾಗಿದ್ದೀರಾ.
ಇಲ್ಲ ಈಗ ಸೋಮವಾರದಿಂದ ಪ್ರಾರಂಭ ಮಾಡಬೇಕು. ಅಭ್ಯಾಸ ಮಾಡು
ನಿಮಗೆ ಮೊದಲು ಯಾವ
ನಿಶಯ
ವಷ್ಯ ಹಾ ಇರೋದು.
ನಂಗೆ ಮೊದಲು.
ಅದು ಹೇಗೆ ನನಗೆ ಕನ್ನಡದಲ್ಲಿ ಹೇಳದು ಬರುವುದು.
ಹೌದಾ ಸರಿ ಹಾಗಾದ್ರೆ ಯಾವ ತರ ಬಗ್ಗೆ ಇರುತ್ತದ ಅದು.
ಹಾ
ಇದರ ಬಗ್ಗೆ ಇರುತ್
ಹಳ್ಳಿ ಹಳ್ಳಿಯ ಕಡೆ.
ಹಳ್ಳಿನ
ಹಾ ಅಲ್ಲಿ ಅಮ್ಮಗೆ ಅಲ್ಲಿ ಚಿಕ್ಕ ಚಿಕ್ ಅಥವಾ ವೈದ್ಯಾಲಯಗಳು ಇರುತ್ತವೆ ಅಲ್ಲದೆೇ.
ಹ್ಮ ಅಲ್ಲಿ ಹೀಗೆ ಇರುತ್ತದೆ ಜನಗ್
ಹ್ಮ್ ಆರೋಗ್ಯ ಸ್ಥಿತಿ ಯಾವ ತರ ಇರುತ್ತೆ. ಆ ತರ ಅದರ ಬಗ್ಗೆ
ನಿಮಗೆ ಎಷ್ಟು ವಿಷಯಗಳಿವೆ.
ಮೂರು ವಿಷಯಗಳಿವೆ
ಹ್ಮ ಹ್ಮ ಮೂರು ಒಂದೊಂದು ದಿವಸ ಇದೀ
ಹಾ ಮೂರು ದಿವಸ ಒಂದು ಮೂರು ಎಂಟು. ಮತ್ತೆ ನಿಮಗೆ ಈಗ ಒಂದು ಪರೀಕ್ಷೆ ಮುಗಿದರೆ ಮುಗಿಯತು ನಿಮ್ಮ ಪದವಿ.
ಹೌದು
ಮತ್ತೆ ಮುಂದೇನು ಮಾಡುತ್ತೀರಾ.
ಎಷ್ಟು ಸಲ ಕೇಳತೀರಾ.
ಹಾ
ಎಷ್ಟು ಸಲಿ ಕೇಳುತ್ತೀರಾ.
ಹೇಳಿ ಪರವಾಗಿಲ್ಲ.
ಹೇಳಿ ಹೇಳಿ ನನಗೆ ಜಿಗುಪ್ಸೆ ಬಂದಿದೆ.
ಯಾಕೆ ನಿಮಗೆ ಹೇಳಲಿಕ್ಕೆ ಮುಜುವಾರ ಆಗತಿದೇಯೇ.
ಹಾ ಮತ್ತೊಮ್ಮೆ ಹೇಳಿ.
ಹೇಳಕ್ಕೆ ಮುಜಗಾರ ಆಗ್ತಿದ್ದೀಯೇ.
ಹೇಳಿ ಹೇಳಿ ಎಷ್ಟು ಸಲ ಹೇಳಲ್
ಜಿಗುಪ್ಸೆ ಬರುತ್ತಿದ್ ಯೇ
ಹೌದು
ನನ್ನ ತಂಗಿ ಅಂತ ಒಬ್ ಒಬ್ಬಳು ಇದ್ದಾಳೆ ನಮ್ಮ ವಸತಿ ನಿಲಯದಲ್ಲಿ ಹಾ ತಂಗಿಯ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಕೊನೆಯೇ ಇರುವುದಿಲ್ಲ
ನಿಮ್ಮದ್ ದ್ವನಿ ಕೇಳಿಸತಿಲ್ಲ ಸ್ವಲ್ಪ ಹತ್ತಿರ ಇ ಇಟ್ಟಕೊಂಡು ಮಾತಾಡಿ
ಈಗ ಕೇಳಸ್ತಿದಯಾ
ಹಾ ಕೇಳಿಸುತ್ತಿದೆ
ನಮ್ಮ ವಸತಿ ನಿಲಯದಲ್ಲಿ ನಮ್ಮ ಕೊಠಡಿಯಲ್ಲಿ ನನಗೆ ಒಬ್ಬ ತಂಗಿ ಇದ್ದಾಳೆ
ಹಾ
ತಂಗಿಯ ಮಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಕೊನೆಯೇ ಸಿಗುವುದಿಲ್ಲ
ಮತ್ತನೆ ನೀವು ಹೇಳಲೇಬೇಕು ಹೇಳಿ ನಾನು ಕೇಳಿಸಿಕೊಳ್ಳಬೇಕು ನಿಮ್ಮ ತಂಗಿಯ ಬಗ್ಗೆ
ಹಾ ನನ್ನ ತಂಗಿಯನ್ನ ನೋಡುದ್ರೆ ಮುದ್ದು ಮುದ್ದು ತಂಗಿಯವಳು ಯಾರಿಗೂ ಇಸ್ ಇಷ್ಟ ಆಗುವುದಿಲ್ಲ ಆದರೆ ನನಗೆ ಮಾತ್ರ ತುಂಬಾ ತುಂಬಾ ಇಷ್ಟ ಅದ ಹೌದು
ತುಂಬಾ ಸುಂದರವಾಗಿದ್ದಾಳ ಅವಳ
ನಾ ನನ್ನ ಕಣ್ಣಿನ ದೃಷ್ಟಿಯಲ್ಲಿ ಅವಳ ಸುಂದರಿನಿ
ಅವಳ ನಡೆ ನುಡಿ
ಹಾ ಹಾವ ಬಾವ ಎಲ್ಲವೂ ಸುಂದರವಾಗಿ ಇದವೆ ಅವಳ ಹಾಡೋ ಮಾತುಗಳು ಕೂಡ
ಹೌದಾ ಹೇಗೆ ಮಾತನಾಡುತ್ತಾಳೆ ಹ ಮಾತನಾಡುತ್ತಾಳೆ ಯಾವ ರೀತಿ ಮಾತನಾಡುತ್ತಾಳೆ
ಯಾವ ರೀತಿ ಅಂದರೆ ಅವಳು ಹಾಗೆ ಸುಮ್ಮನೆ ಕಾಲಿ ಕಿಲಿ ಮಾತನಾಡುವುದಿಲ್ಲ ಅಲ್ಲಿ ಏನಾದರೂ ಸಮಸ್ಯೆ ಇಲ್ಲ ಅವಳು ಅವಳ ಮಾತುಗಳು ಅನಿವಾರ್ಯತೆ ಇದ್ದರೆ ಮಾತ್ರ ಅವಳು ಮಾತನಾಡುತ್ತಾಳೆ ಇಲ್ಲ ಅಂದ್ರೆ ಅವಳು ಮಾತನಾ ಹ
ಹಾ ನೀವೇ ಹ ನೀವು ಹೇಗೆ ಮಾತನಾಡುತ್ತೀರಾ
ನಾನು ನನ್ನ ತಂಗಿ ತರ ಅಲ್ಲ ನನ್ನ ತಂಗಿಗೆ ಅದೇನ ಅಂತಾರಲ್ಲ ಬೇರೆ ತರನೇ ನನ್ ತಂಗಿಗೂ ನನಿಗೂ
ತ್ಯಾಸಗಳಿವೆ ಅವಳು ದಕ್ಷಿಣ ಅಂದ್ರೆ ತ್ತೆ ನೀವು
ಹಾ ಅದು. ಖಂಡಿತ.
ನಿಮ್ಮ ಹಣ ನಿಮಗೆ ನೀವು ನಿಮ್ಮಗೆ ಎಷ್ಟು ಜನ ಮಕ್ಕಳು
ಮಕ್ಕಳಿಲ್ಲ ನಾನಿನ್ನು ವಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
ನಿಮಗೆ ಮಕ್ಕಳು ನಾನು ಕೇಳಲಿಲ್ಲ.
ನು
ನಿಮ್ಮಮ್ಮಗೆ
ನಾವು ಇಬ್ಬರು ಮಕ್ಕಳು ನಾನು ಚಿಕ್ಕವಳು.
ಹಾ ಫಸ್ಟು ನಿಮ್ಮ ಅಣ್ಣ ತರ ಅಕ್ಕ ಯಾರ್
ಅ ಅಣ್ಣ ಅಣ್ಣ ಇದ್ದಾರೆ.
ಹಾ
ಡು ನನಕ್ಕಿಂತ ಎರಡು ವರ್ಷ ದೊಡ್ಡವರು. ತದನಂತರ ನಾನು. ನಾನೇ ಚಿಕ್ಕವಳು ಮನೆಯಲ್ಲಿ.
ಹ ಮನೆಯ ಚಿಕ್ಕ ಮಗಳು ನೀವು.
ಹಾ ಚಿಕ್ಕ ಅಂದ್ರೆ ಬಹು ಚಿಕ್ಕ ಮಕ್ಕಳು.
ಹಾ ಅದು ಗೊತ್ತು ನನಗೆ.
ಮತ್ತೆ ನಿಮ್ಮ ಊರಿಗೆ ಪಯಾಣ. ಬ್ಬ ಯಾವಾಗಾ.
ಅದೇ ಪರೀಕ್ಷೆಗಳು ಮುಗಿದ ನಂತರ ಹೋಗಬೇಕು. ಈ ಮಳೆಯ ವಾತಾವರಣದಲ್ಲಿ ಬಿಸಿ ಬಿಸಿ ಬಜ್ಜಿ ಹಾಗೆ ಒಂದು ಲೋಟ ಕಾಫಿ ಆ ಹಾಗೆ ಕುತ್ಕಂಡು ಕುಡಿತಾ ತಿಂತಾ ಇದ್ದೆ ಸ್ವರ್ಗ ಲೋಕ.
ಹೌದು ಹೌದು.
ಹ್ಮ್ ಆದರೂ ಏನು ಮಾಡುದು ನಮ್ಮ ವಸತಿ ನಿಲಯದಲ್ಲಿ ಯಾವುದೇ ತರ ಸೌಲಭ್ಯಗಳೂ ಇಲ್ಲ.
ತಲ್ಲ ಬಜ್ಜಿ ಬೋಂಡಾನು ಇಲ್ಲ ಮಣ್ಣು ಮಸಿನೂ ಇಲ್ಲ.
ಅದೇ ಹೇಳ್ತಿರೋದು ನಮ್ಮ ವಸತಿನಿಲಯದಲ್ಲಿ ಯಾವುದೇ ತರಹದ ಸೌಲಭ್ಯಗಳು ಸಹ ಇರುವುದಿಲ್ಲ.
ಹ್ಮ ನವಳಿ ಅವ್ರು ಹೇಳಿದರೂ ಮಾಡುವುದಿಲ್ಲ. ಇನ್ನೆನಿಲ್ಲ ಅವ್ಳ್ ನೀನು ಮೇಲೆ ಅಧಿಕಾರಿಗಳ
ಮೇಲು ಅಧಿಕಾರಿಗಳಿಗೂ ಹೇಳಿದರೂ ಸಾ ಆ ಒಂದು ದಿನ ಅಷ್ಟೇ ಪಾಲಿಸ್ತಾರೆ ಮತ್ತೆ ಯಥಾ ಪ್ರಕಾರ ಅವರು ಮಾಡುವುದನ್ನೇ ಮಾಡ್ತಾರೆ.
ಹೌದು
ಮತ್ತೆ